ಅರಾಮೇರಿ ಅರಾಮೇರಿ. ನಾನು ಆರಾಮ್ ನೋಡ್ರಿ.
ಹಾ ಏನ್ ಮಾಡಕುಂತಿರೀ ಏನಿಲ್ರಿ ಸುಮ್ ಕುಂತೀವ್ರೀ ಊಟ ಮಾಡಿ ನಿಮ್ದು.
ನಮ್ದ ನೀವಾಗ ಊಟ ಆಯ್ತ್ರಿ ಸುಮ್ ಕುಂತಿವ್ರಿ. ಹೌದ ರೀ ಏನ್ರಿ ಮತ್ತೆ ಸಮಾಚಾರ.
ಏನಿಲ್ರೀ ನೀವೇ ಹೇಳ್ಬೇಕ್ರೀ ಸಮಾಚಾರ ಏನೆನ್ ನಮ್ದು.
ನೀವೇ ಹೇಳ್ಬಕ್ ನೋಡ್ರಿ ಸರ ಸಮಾಚಾರ ಎಲ್ಲ.
ಹಾ ಹೊಲ್ದಾಗ್ ಏನಕಿರಿ.
ಸರ್.
ಒಲ್ದಾಗ್ ಏನ್ ಬಿತ್ತೀರಪ್ಪಾ ಅಂದೆ.
ಹೊಲ್ದಾಗ್ರಿ ಇನ್ನ ಇವಾಗ ನೇಗಿಲ್ ಹೋಡದಾರಿ.
ಹೌದ್ರೀ ಏನ್ ಬೀಜ ಯಾವ್ದ ಇದು. ಯಾವ್ ಹತ್ತಿ ಹಕ್ಯರೇನ.
ಹಾ ಹತ್ತಿ ಹಕ್ತೀವ್ರಿ ಇವತ್ ಮಳೆ. ನಿನ್ನೆ ಮಳಿ ಬಂದದರಿ ಇವಾಗ ಬೋದ. ಇವತ್ ಆಗಲ್ರೀ ಬೋದ ತುಂಬೀವ್ರಿ ಇವತ್ತು.
ಹೌದನ್
ಹೌದ್ರಿ ನೀವ್ರಿ.
ಎಷ್ಟ ನಮ್ದು ಹತ್ತಿ ಹಾಕಿವಿ ಮತ್ತೆ ಇನ್ನೊಂದು ಇಷ್ಟು ಸ್ವಲ್ಪ ಶೇಂಗಾ ಹಾಕಿವಿ ಇದು.
ಮೆಣಸಿನ ಗಿಡ ಹಾಕಿವಿ.
ಹ್ಮ್
ಅದಷ್ಟೇ ಹಾಕಿವಿ ಅದ ಕಸ ಇವತ್ ಕುಂಟೆ ಹೊಡದೀವಿ.
ಹ್ಮ್
ಹ್ಮ ಅದ. ಕಸ ತೆಗಿಬೇಕಿನ್ನ ನಮ್ದಲ್ಲಿ ಇಕಡೆ ಮಳೆ ಬಂದೈತಿ ಕಸ ಇಲ್ಲ ಏನಿಲ್ಲ ಇವಾಗ.
ಹ್ಮ್
ಹ್ಮ
ಎಷ್ಟ ಎಕರೆ ಅದ.
ನಮ್ದು ಒಂದ್ ಇಪ್ಪತ್ತೈದ್ ಎಕರೆ ಆದ ರಿ. ಹ ಹತ್ತ ಎಕರೆ ಇದು ಇದ ಹಾಕಿವಿ ರೀ ಹತ್ತಿ ಬೀಜಾ.
ಹಾ ರಿ.
ಹ್ಮ ಇನೊಂದ ಹತ್ತೆಕರೆ ಬತ್ತ ಹಾಕ್ಬೇಕಂತ್ ಮಾಡಿವ್ರಿ. ಹ್ಮ್ ಭತ್ತಕ್ಕದು ಬೀಜ ಹಾಕಿವಿ ಬೀಜ ಉಗಬೇಕ ಇವಾಗ. ಹ್ಮ್ ನಮ್ಮ್ ಕಡೆ ಭತ್ತ ನಡೆಯಂಗಿಲ್ಲ ಯಣ್ಣ.
ಭತ್ತ ನಡಿತವ್ರಿ ಜಾಸ್ತಿ ತನ ಜಾಸ್ತಿ ಹಸ್ತಾರೀ ಅಷ್ಟ ಕಷ್ಟ ರೀ. ಹ್ಮ್ ಅಷ್ಟ ಕಷ್ಟ ರೀ. ಉಳ್ಕಿದ್ದೆಲ್ಲಾ ತೊಗ್ರಿ ತೊಗ್ರಿ ತ್ತಿ ಹತ್ತಿನ ಬಾಳ ಅದ ರೀ ಇಕಡಿರಿ ನಮ್ಮ್ ಕಡೆಕ.
ಮೆಣಸಿನ್ ಗಿಡ ಮತ್ತ ಯಾವ ಏನಿಲ್ಲ ಮೆಣಸಿನ್ಕಾಯಿ.
ನಕಾಯಿವು ಏನ್ ಜಾಸ್ತಿ ಹಾಕಲ್ರಿ ಈಕಡಿ.
ಹೌದ್ರಾ.
ಹೌದು ನೋಡ.
ನಮ್ ಕಡೇನ್ ಮೆನ್ಸಿಕಾಯಿ ಅಷ್ಟ ಇಲ್ಲ ನಾವನ್ ಎರಡ್ ವರ್ಷ ಆಯ್ತಾಕಕ್ ಕಂಟಿನ್ಯೂ.
ಹ್ಮ್
ಹ್ಮ ಹ್ಮ ಅದಕ್ಕೆ ಕಂಟಿನ್ಯೂಸ್ ಸ್ವಲ್ಪ ಹಂಗೆ ಲಾಭ ಸಿಗೋಕುಂತಿತ್ತು ಅದ್ರ ಸಲಯಾಗ ಹಾಕಿದ್ವಿ ಇಲ್ಲಾಂದ್ರೆ ಅದನ್ನು ಹಾಕ್ತಿದ್ದಿಲ್ಲ.
ಹಾ ರಿ ಬತ್ತ ರಿ. ಹೌದಾ. ಮಳೆ ಪಾಳೆ ಬಂತ ಅಂದ್ರೆ ಹೋಗ್ಬ ಬಿಡತರಿ ಭತ್ತ.
ಅದು ಲಾಸ್ಟ್ ಮೂಮೆಂಟ್ ಕೊಯ್ಯೋ ಟೈಮಿಗೆ ಬಂದ್ರೆ ಹೋಯಿ ಬಿಡ್ತರೀ.
ಹಾ ರೀ ಮಳಿ ಬಂದ್ರೆ ಏನಾಗಲ್ ಗಾಳಿ ಬಂತಂದ್ರ ಆಯ್ತ್ರಿ.
ಹಾ ಗಾಳಿ ಬಂತಂದ್ರೆ ಎಲ್ಲಾ ಸುಮ್ಮ ಹಂಗೆ ಮಕೊಂಡ್ ಬಿಡ್ತಾವ ಆ ಕಡೆ ಕಾಲ. ಹ್ಮ್ ಹಂಗೆ ಆಯ್ಬಿಟ್ಟಿತ್ತು ಒಂದ್ಸತಿ.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
ಒಂದ್ ಎರಡ್ ಸತಿ ಹಂಗೆ ಆಗಿತ್ತು ಏನ್ ಮಾಡಕ್ಕ ಆಗಲ್ಲ ಹಂಗೆ ಕೊಯಸಿದು ಮತ್ತ. ಕೆಳಗ ಟೈಮಿಂಗ್ ಜಗ್ಗೆ ಆಯಿತು ಮಿಷನಂದು.
ಹಾಗಿದೀರ ಅವ್ರು. ನಂಬ್ದು ನಂಬ ದೊಸ್ತಂದ ಎರಡ ಎಕ್ರಿ ಹಂಗೆ ಆಗ ಬಿಟ್ಟಿತ್ತರಿ. ಹ್ಮ.
ಒಂದ್ ಎಕ್ರ ಇತ್ತಂದ್ರ ಏನ ನಡೀತಾದ ಅವು ಪೂರ ಹತ್ತತ್ತು ಎಕರೆ ಇಪ್ಪತ್ತು ಇಪ್ಪತ್ತು ಎಕರೆ ಹೆಂಗೆ ಆಯ್ತ ಅಂದ್ರ.
. ಹ್ಮ್ ಲಾಸ್ ಅಂದ್ರೆ ಬಾಳ ಲಾಸ್ ಆತ ರಿ.
ಹ್ಮ್ ಅದು ಗೊಬ್ಬ್ರಗನ ಆಗಲ್ಲ ಕೊಯ್ಯ ಗಾಡಿಗನ ಆಗಲ್ರ ಅದು.
. ರೇಟ್ ಬಾಳ ಇವಾಗ ಹೊದಸಲ ರೇಟ್ ಬಾಳ ಮಿಷನ್ ಬಾಳ ರೇಟ್ ಇತ್ ರೀ ಹೊದ್ಸಲ.
ಅ ಎಷ್ಟು ಎರಡೂವರು ಸಾವಿರ ಮೂರ್ ಸಾವಿರ ಅಂತಕ ಏನೋ ಹೊಗೆದ.
ಹ್ಮ್ ರೇಟ್ ಬಾಳ ಇತ್ತರಿ ಹೋಸಲ ನಾ. ನಾವ್ ಬರತ್ತಾ ಇದ್ದವಿ ನಮ್ ದೋಸ್ತರು ಇತ್ತಲ್ಲಾ.
ಹ ಹಾ.
ಬಾಳ ಇದು ಬಾಳ ಇದು ಎರಡ್ ಎರಡ ಮೂರ್ ಮೂರ್ ಎಕ್ರೆ. ಆಯ್ತು ಅವ್ರರು ಕೊಯ್ಬೇಕ ನಟಿ ಆಯ್ತು ಗಾಳಿ ಮಳೆ ಎದ್ದ್ ಬಿಡೋದು ಆಯ್ತು. ಬಿಟ್ಟು ಬಿುಡದ್ರೆ ಬಾಳ ಲಾಸ್ದಾಗ ಹೋಯ್ತ್ರಿ ಪಾಪಸ್. ಕೆಲವರದು. .
ಹಂಗಂದ್ರೆ ಕೊಯಸ ಟೈಮಿಗೆ ಗಾಳಿ ಮಳಿ ಬರ್ತರಿ ಅವಾಗ ಬರ್ಲಿ ಅಂದ್ರ ಆಯ್ತ ಕೊಯಸಿದ ಮೇಲೆ ಒಣಗಾತಿವಲ್ ಅವಾಗ ಬಂದಿರತ.
ಹ್ಮ್ ಹ್ಮ್.
ಹ್ಮ ಅವಾಗಾನೂ ಬಂದು ಪೂರಾ ಎಲ್ಲಾ ಲಾಸ್ ಮಾಡಿ ಬಿಡ್ತ ಎಲ್ಲಾ ಮಳೆ ಬಂದು. ಗುಂಪು ಮಾಡೋಷ್ಟು ರಾಶಿ ಮಾಡ ರಾಶಿ ಮಾಡ್ಬೇಕನ್ನ ಅಷ್ಟಿಗೆ ಬಂದಿರುತ್ತೆ ಮಳಿ.
ಈ ಟೈಮಿಗ ಅನ ಬರಲ್ಲ ಈ ಟೈಮಿಗೆ ಬರಲ್ಲ ಮಳೆ ಹತ. ಹ್ಮ್ ಈ ಟೈಮ್ ಇಂಥ ಟೈಮಿಗೆ ಬೆಳೆ ಹಾಕಿ. ಟೈಮಿಗೆ ಬರಲ್ಲ ಮೊನ್ನೆ ಪಾಪ ಇಲ್ಲಿ ಬೆಳೆ ಹಾಕ್ಯಾರ ಮಳಿ ಬಂದಿಲ್ಲಲ್ಲ. ಈ ಅದು ನೀರು ಗುಬ್ಬಿಲ್ ನೀರು ಹೊಡ್ಯಾಕತ್ತ ಬಿಟ್ಟಿದ್ರ. ಹ್ಮ್.
ನಮ್ ಇಲ್ಲಿ ಶಾಪ ಅದ ನೋಡಿ ಇವತ್ತು ಜಗ್ಗಿ ಹೊಡದ ಮಳಿ ವಜ್ಜಿ ಹೊಯಿಬ ಬಿಟ್ಟದ ಇವತ್ತು.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
ಹ್ಮ್. ಇವಾಗ ಒಂದ್ ತಾಸ ಹಿಂದಗಡೆನೆ ಫುಲ್ ಇಲ್ಲಿ ಹಾಸ್ಟ್ಲಾಗ ಎಲ್ಲ ನೀರ್.
ಹೌ.
ಹ್ಮ್ ಇಂಥ ಟೈಮ್ಲ್ಲಿ ಇಲ್ಲಿ.
ಶಾಪೂರ್ ಅಷ್ಟ ನೀವ ಶಾಪುರ ಅಷ್ಟು ಮಳೆ ಇತ್ತು ಶಾಪುರ್ ಇವತ್ತ. ಶಾಹಾಪುರ ಅಷ್ಟ ಮಳೆ ಆಗೆತ್ರಿ ಅವತ್ತು ಅ ಕಡೆ.
ಹಾ ಇಷ್ಟ್ ಮಳೆ ಅದ ನೋಡ್ರಿ ಇವತ್ ಪೂರ ಅರಾಮ್ ಯ ಮೊ ನಿನ್ನೆ ಅಂದ್ರೂ ಪೂರ ಅದಿ. ಗೆ ಮಾಡಗತ್ತು ನೀನ್ನ ಮಳೆ ಬರ್ಲಿಲ್ಲ.
ಹ್ಮ್
ಇವತ್ತಂದ್ರೂ ಪೂರ ಇಕ್ಕಿ ಹೇಳಬುಟ್ ಇವತ್ತು ಮಧ್ಯಾಹ್ನ ಸಾಯಂಕಾಲ ನಾಲ್ಕ ಗಂಟೆಲದತ್ತದು
ನಿನ್ನೆ ನಂಬೆಲ್ಲಿ ಅರ್ಧ ಈ ಕಡೆ ಮಳೆ ಆದ್ರ್ ಈ ಕಡೆ ಮಳೆ ಇಲ್ಲ. ಈ ಕಡೆ ಮಿದ್ರೆ ಈ ಕಡೆ ಮಳೆ ಇಲ್ಲ ಒಂದ್ ಹನಿ ಮಳೆ ಇಲ್ಲ ನಂಬೆಲಿ ಸ್ವಲ್ಪ್ ಮುಂದಕ್ಕೆ ಹೋಗಿ ಅರ್ಧ ಕಿಲೋಮೀಟರ್ ಆಯ್ತು ಮಳಿ ಮೈನೆತ್ತೆದ್ ಬಿಟ್ಟು ಐದ್ ನಿಮಿಷ ಏನ
ಹಲೋ
ಹ್ಮ್ ಹಂಗ ಮಳೆ ಆದ್ರೆ ಅರ್ಧ ಕಿಲೋಮೀಟರ್ ನೂ ಇಲ್ಲ ಆ ಕಡೆ ಈ ಕಡೆ ನಟ ನಡಬರಕ್ ಹ ಹ ಹ ಕೂಲೆ ಗೋಸ್ಕರ ಮಾಡದ
ನಿನ್ನೆ ನಿನ್ನೆ ಇದಿದ್ದಲ್ಲಿ ಇವತ್ತು ನಿನ್ನೆ ಮಾಡ ನೋಡಿದ್ರೆ ಮಳೆ ಇವತ್ತು ಸುಮ್ಮ್ ಇರ್ತತಿಲ್ಲ ಬಿಡಪ್ಪಾ ಅಂತ
ಇದ್ರ ಮೇಲ್ ಸ್ಪ್ರೇರೆ ಇಟ್ಟರ್ ಆಯತ್
ಇವತ್ತು ಮಾಡಿಲ್ಲ ಏನಿಲ್ಲ ಸರ್ ನಿನ್ನೆ ಮಳೆ ಆಗಿದ್ ಇಲ್ಲ ನಿನ್ನೆ ಮಾಡ್ ಅಷ್ಟೇ ಆಗಿ ಸುಮ್ಮನೆ ಹೋಗ್ಬಿಟ್ಟದ.
ಹ ನಮ್ ಇವತ್ ಮಾಡ ಆಗ್ಯದ ಮಳಿ ಒಂದೊಂದ್ ಹನಿ ಒಂದೊಂದ್ ಹನಿ ಬಳದಾ
ಹೌದಾ
ಹ್ಮ
ಊರಗನಗೆ ಆಗಿಲ್ಲ ಅಂತ ಮಳಿ ಇವತ್ತು ನೆನ್ನೇನೂ ಆಗಿಲ್ಲ ಅಂತೆ ಮೊನ್ನೆ. ಎರಡು ದಿವಸ ಇಂಚೆ ಹಿಂದೆ ಕಾಯಲ ಅದಕ್ ಇವತ್ ನೀರ್ ಕಟ್ಟ್ಯಾರ ಇವತ್ತು.
ಹ ಹಾ ಕ್ಯಾನ್ ಅವೆಲ್ಲ ಏನ್ರೀ ಹ
ಕ ಕ್ಯಾನಲ್ ಇಲ್ಲ ಐತಿ ನೀರ್ ಬಿಟ್ಟಿಲ್ಲ ಕ್ಯಾನಲ್ ಮೊಟ್ರು ಅಂದ್ರೆ ನಮ್ದ ಇದು ಯ ಮೋಟ್ರ ಬೋರ್ ವೆಲ್ ಆದಿ ನಮ್ದು.
ಬೋರವೆಲ್ ಬೋರವೆಲ್ ಎಷ್ಟ್ ಅವ್ರೀ.
ಸ್ವಂತ ಬೋರವೆಲ್ ಅದ್ ಎಡು ಎರಡು ಇದಾವ್ ರೀ ಒಂದು ಎರಡ ಐತ್ತಾವ್ರೀ
ಹೌದ
ಹ್ಮ್ ಎರಡದಾವ್ರೀ ಎಲ್ಲಿ ಕಿರಿಕಿರಿ ಅಂತ ಆಕಡೆ
ಹ್ಮ್ ಎಷ್ಟು ಒಗ್ಯಾವ್ ರೀ
ಕೆನಲ್ ಒಂದು ಎರಡು ಎರಡ್ ಅವ ರೀ ಒಂದು
ಹ್ಮ್
ಹ್ಮ್ ಅಷ್ಟೇ ಎಂಭತ್ ಫೀಟ್ ನೂರ್ ಫೀಟ್ ಅಷ್ಟೇ ತೋರ್ಸಿವ್ ಜಾಸ್ತಿ ನೋಡ್ರಿ.
ಹೌದರ
ಅಷ್ಟ ಹ್ಮ್ ಎರಡು ಎರಡು ಎರಡು ಎರಡು ವಯ್ರೀ ಹ ಅಷ್ಟಕ್ಕ ನೀರ್ ಬಿತ ಪುಲ್ ಐತ್ ತಂಗ್ಯಾರೊ
ಅಪ್ಪ
ಹ್ಮ್ ನಂದು ನಮ್ಮ್ ನಮ್ದು ನಮ್ ಕಾಕಂದ್ ಒಂದೇಲಿ ಹಾಕಿವ್ ರೀ ಇಲ್ಲಿಂದ ಒಂದು ಇಪ್ಪತ್ ಫೀಟ್ ಅಷ್ಟೇ ರೀ
ಹಾ
ಒಂತಕೆ ಆದ ನೀರ್ ಅಷ್ಟು ಅಂದ್ರೆ ಫುಲ್ ಹೊಡಿತ್ತದ್ ನಮ್ದ ಅಂದ್ರೆ ಏನ್ ಇಪ್ಪತ್ ಫೀಟ್ ಮೂವತ್ ಫೀಟ್ ಹೆ ಪುಟ್ಬಾಲ್ ಇಳಷಾನ ನಾವ್ ಎರಡು ಪೈಪ್ ಇಳ್ಳಸಿ ಇಪ್ಪತ್ತ್ ಇಪ್ಪತ್ತ್ ನವಲತ್ತ್ ಫೀಟು ಪೈಪ್ ಇಶನೊ ಹ್ಮ ಇಲ್ಲದೆ ಇಲ್ಲೆ ಐತುನ್ಯಾಗೆ ಕಾಣುತ್ತ ನೀ ಅಷ್ಟ ಆವು
ಅಂದಲ್ಲಿ ಆಕಿ ಹಾಕಿ ಆರ್ ಮೂರ್ ಮೂರು ಜಾಗ ಚೇಂಜ್ ಮಾಡತಾರಪ್ಪಾ. ಗುಡ್ದಲ್ದ ಉಳ
ಹೋಗಿಯಾ ನಾವ ಇನ್ನೊಂದು ತಕ ಹಾಕ್ಬೇಕಂತ ಮಾಡಿವೆ. ಅದು ಅಲ್ಲಿ ನೆಲ ಸರಿಗಿಲ್ಲ ಅಸಲಿಗೆ ಸುಮ ಆಗಿವೆ.
ಹ್ಮ್ ನಂಬುವು ಗುಡ್ದದ ಹೊಲ ಆತವಲ್ಲಅದ್ಕೆ. ಜಾಸ್ತಿ ಇದು ಬೀಳದೆ ಇಲ್ಲ ನೀರುಗಳು.
ನಮ್ದು ಈ ಕಡಿ ಸ್ವಲ್ಪ ಕರಿಮಣ್ಣ ಆದ. ಹ್ಮ್ ನೆಲ ಸ್ವಲ್ಪ ಇದಾದ ಆದ್ರ ಜಾಸ್ತಿ ಗಟ್ಟಿಲ್ಲ ಅಲ್ಲ.
ಹ್ಮ್ ಈ ಕಡೆ ಎರಿಮಣ್ಣ ಅವಲ್ಲ ಈ ಕಡೆ ಈ ಕಡೆ ಬುಳತಾವ ನಂಬುವೂ. ಕ್ಯಾನಲ್ ಅವ ಅಲ್ಲಿ ಗುಡ್ಡದ ಹೊಲದ ಬಗಲಗ. ಅದಕ್ ನಡೀತಾವ್ರೀ ಕ ನೀರ್ ಬಿಟ್ರ ಅಂದ್ರ ಅವಗೇ ಕಟ್ಟಿಗೆಬೇಕು. ದೊಡ್ಡ ತಲೆ ಬೇನಾದ್ರ ಅದ್ರಗ ಬೋರ್ಲ್ದ ಇದೋರ್ ಆಟ. ಕಡೆ ನಮ್ಮ ಹೊಲದ ಕಡೆತನ. ಐದೈದು ಏಕಿರ ಹತ್ತತೆಕಿರಾ ಮಾಡಾರದು ಬೋರಲ್ಲ ಇರ್ಬೇಕು. ಅಕ್ಕ ಅಂದ್ರ ನಡೀತದ.
ಬ ಸ್ವಂತ ಬೋರಲ್ಲಿ ಇರ್ಬೇಕಂದ್ರೆ ಕರೆಕ್ಟ್ ಅ ಮಾಡಕ್ ಇಲ್ಲ ಅಂದ್ರೆ. ಮಾಡಕ್ಕೋಬದ್ದು ಅಕಾಡಿ
ಮಳೆ ಬಂದ್ರೆ ಅಟ್ಟೆ ಮಾಡ್ಬೇಕ ನೋಡ್ರಿ ಅಕಡಿ.
ಹ್ಮ ಕೆ ಅದ್ರಗ ಅದ್ರಗ ಕೆನಾಲ್ ನೀರು ಬಂದ ಒಂದ್ ವಾರ ಬಂದ್ರೆ ಆಯ್ತ್ ಹದಿನೈದು ದಿವ್ಸ ಬಂದ್ ಮಾಡ್ತಾರ.
ಹ್ಮ್ ಅದು ದೊಡ್ಡ ತಲೆ ಬ್ಯಾನೆ ಈಗ ಅಲ್ಲಿ ನಾ ನಾರಾಯಣಪುರ್ ಡ್ಯಾಮ್ದಾಗೆ ನೀರ್ ಇಲ್ಲ ಅಂತ ಮಳೆ ಇಟ್ಟ ಮಳೆ ಬರ್ತದ ಅಲ್ಲೇ ನೀರ್ ಇಲ್ಲಾ ಅಂತದ ಜನ.
ಅಜ ಇವಾಗ ಎಲ್ಲಾ ಮಳೆ ಇಲ್ಲ ಜಾಸ್ತಿ ಅದ್ರಾಗ ನೀರ್ ಇಲ್ಲಾ ಅಂತ ಕೆನಲ್ದಾಗ ನೀರು
ಹ್ಹಾ
ಇ ಏನ್ ಮಾಡ್ತಾರೋ ಏನೋ ಹಂಗ್ ಏನಂಗ ಇದು ಮಾಡ್ತಾರೋ ಗೊತ್ತಾಗಲ್ಲ ಅದು.
ಹೋ ಇವ್ರೆಲ್ಲಾ ಈ ಸಲ ಹೆಂಗಾತದೇನು ಬತ್ತದ ರೇಟು.
ಹೆಂಗಾತದೇನು ಯಾರಿಗ ಗೊತ್ತು.
ಹೋಸಲ ಎಸ್ಟಿತ್ರಿ ಬತ್ತದ್ ರೇಟ.
ಹಾ ಹದಿನೇಳನೂರ್ ಅಷ್ಟೇ ಇತ್ತು ರಿ ಹದಿನೇಳಳ್ನೂರು ಎರಡ್ ಸಾವಿರ
ಹ್ಮ್ ನಮ್ದೇ ಹದಿನೇಳುನೂರ ಮೂವತ್ತಕ ಕೊಟಿವ್ರಿ.
ಹದ್ನೇಳನೂರ್ ಮೂವತ್ತು ಕಡಿಮೆ ಆಯ್ತಲ್ರಿ.
ಕಮ್ಮಿ ಆಯ್ತು ರೇಟ್ ಇಲ್ರಿ ಜಾಸ್ತಿ. ಒಂದ್ ಹದಿನೈದು ಇಪ್ಪತ್ತು ದಿವ್ಸ ಇಟ್ಕಂದಿವ್ರಿ ರೇಟ್ ಬರ್ಲಿಲ್ಲ ರಿ.
ಹ್ಮ್ ಜಾಸ್ತಿ ಬರಲ್ರಿ ಇವಾಗ ಬಾಳ
ಹ್ಮ್ ಅವ ಮತ್ ಭತ್ತ ತುಂಬಾಕ ಲೋಡ್ ಮಾಡಕ ಎಲ್ಲ ಅವ್ರ ಕಡೆ ಇತ್ತಲ್ಲ ಅದು ಸಲ್ಯಾಗೆ.
ದೊಡ್ಡ ತಲೆ ಬ್ಯಾನೆ ರಿ.
ಹ್ಮ ತಲೆಬ್ಯಾನೆ ದುಡ್ಡದರು.
ಹ ಅದು ಬತ್ತದ್ ಬಾಳ ದೊಡ್ಡ ಪ್ರಾಬ್ಲಮ್ ರಿ.
ಹ್ಮ್ ಅದೆಲ್ಲ ಚಲೋ ಬಂದ್ಮೇಲೆ ಬೆಳೆಗಿಳೆ ಜಾಸ್ತಿ ಬಂದ್ಮೇಲೆ ರೇಟ್ ಬರಲ್ಲ.
ಹೌದು.
ಸರಿ ಸರಿ ತಗಪ್ಪಾ.
ಹಾ ಆಯ್ತು ತಗೋರಿ ಈ ಕಡೆ ಹ ಆಯ್ತು ತೊಗರಿ ಮಾಡ್ರಿ ಆಯ್ತು.